ಲಕ್ಷ್ಮಿ, ಹರಾಮ. ..
ಹಲೋ. ..
ಆರಾಮಾಗಿ, ನಿಲ್ಲು ..
ಹಾ, ಆರಾಮದಕ್ಕ ನೀನು? ..
ನಾನ್, ಆರಾಮ್ದೀ ನೋಡುವ ಊಟ ಆಗ್ಯದ? ..
ಹ್ಮ್ ಅಗಿತಾ ಮಗಳು ಸ್ಕೂಲಿನ್ ಬಂದ್ಲ. ಬಂದ್ ಒಂದ್ ಮಾವಿನ ಹಣ್ಣು ಇತ ಅದನ್ನ ಕಟ್ ಮಾಡಿ ಕೊಟ್ಟೆ ಅದಂತ ತಿನ್ಲಾ.
ಹಾ ಹಾ
ಪತಾಡಿದ್ಲು ಹುಡ್ಗನ್ ಜೊತೆ ಇವನ ಮಲ್ಕೊಂಡಿದ್ದ ಆಕೆ ಬಂದಾಗಿಿಂದ ಎದ್ದ.
ಹ್ಮ್
ಹ್ಞೂ ಎದಾಗಿಂದ ಅವನ ಜೊತೆ ಸ್ವಲ್ಪ ಆಡಿ ನಾನು ಮಲತ್
ಏನಿಲ್ಲ ಲಕ್ಷ್ಮಿ ಅ ಊರ ಕಡೆ
ಇಲಕ್ಕ ಮಳೆ ಅಲ್ಲಲ್ಲ ಮಳೆ ಇಲ್ಲ ಬೆಳೆ ಇಿಲ್ಲ ಇಲ್ಲ ಮಂಚೂರು ಇಲ್ಲ
ಹ ಈ ಕಡೆ ಏನು ಮಳ ಇಿಲ್ಲಾ ಏನಿಲ್ಲ ನೋಳ ಗಳಿ ಬೀಸಾಕತ್ತ ಅಂದ್ರ ಮನುಷ್ಯರ ನಾವೇ ತೋರ್ಕೊಂಡ್ ಹೋಗಂತ ಗಾಳಿ ಬೀಸ ಕತ್ತವ್
ಹಕೊಂಡ ನಾವೇ ಹೋಗಂಗ ಆಗತಿ ಮತ್ತೇ ಏನ್ ಮಾಡುದು ಎಲ್ಲ ಚಿಂತೆ ಒಳಗ ಸಣ್ಣ ಆಗಿ ನಾವೇ ತೂರ್ಕೊಂಡು ಹೋಗೋ ಪರಿಸ್ಥಿತಿ ಬಂದದ
ಹ್ಮ್ ಎಲ್ಲಾ ತುಟ್ಟಿ ತುಟ್ಟಿ ಬೀಜ ಹಾಕ್ಯಾರ ಹೊಲ್ದಾಗ
ಹಾ ತುಟ್ಟಿ ಬೀಜಾ ಎಂಟನೂರ ಒಂಬತ್ ನೂರ್ ಪಾಕೆಟ್
ಹ್ಮ್ ಹೌದು ಎಂನೂರ ಐವತ್ತೊ ಒಂಬೈನೂರ ರೂಪಾಕಿಟ್ ಅಂತ ಮಳೆ ಇಲ್ಲ ಏನಿಲ್ಲ ಎಲ್ಲ ಒಣಗಾಕತ್ ಈ ಕಾಳೆ ಬೀಸ್ ಒಣಗ ಬಿಡ್ತಾವ ಎಲ್ಲಾ ಸಸಿಗಳು
ಹಾ ಇವಾಗ ಎಲ್ಲಿ ಇರ್ತದೆ ಇರಲ್ಲ
ಹ್ಮ್ ಇಂತ ಗಾಳಿ ಏನ್ ಇರಲ್ಲ ನಿಮ್ದೇನ ಎರಿವಲ್ಲ ಏನ ಇದೇನ ಮಸ ಬಂತಾರಲ್ಲಾ ಅಂತದ
ನಮ್ದ ಹೊಲ ಅವದು ಚೆನ್ನಾಗ ಅದ
ಚೆನ್ನಾಗೈತಿ
ಹ್ಮ್
ಎಲ್ಲಾ ಕಡೆ ಬೆಳಿ ಉಣಕತಾವ ರೈತರು ರೈತರು ಗುಳಾಟ
ಏ ಸಣ್ಣಪರಿ ಅಲ್ ಬಿಡ ರೈತರ್ ಗಳಾಟ ಪಾಪ ಹೇಳಕ್ ಆಗಲ್ಲ.
ಹ್ಮ ಹ್ಮ
ಹ್ಮ್ ಏನ್ ಮಾಡ್ಬೇಕಂತ ಇಲ್ಲ ನೀಲಮ್ಮ ಹಚ್ಚಲಕ್ಕೆ ಹ ಹಚ್ಬೇಕಕ್ ಅಂದಕೊಡ್ತೀನಿ ಆಗದ ಇಲ್ ನೋಡಕ.
ಹಾ ನಾ ಅಸ್ತಿನಲ್ಲಾ ಒಟ್ಟ ಫೋನ್ ಎತ್ತದೇ ಇಲ್ಲ ಆಕೀ ಕೇಳ್ ಇನ್ನೆ ರಾತ್ರಿ ಹನ್ನೊಂದು ಗಂಟೆಗೆಗ ನನಗ್ ಮೆಸೇಜ್ ಮಾಡ್ಯಾಳ ಮನ್ಕೊಂಡ್ಯ ರೇಣುಕಾ ಅಂತ ನಮ್ಮ ಮಕ್ಕಂದ್ ಬಿಟ್ಟಿ ಹನ್ನೊಂದ್ ಗಂಟೆಕ ಮುಂಜೆಲಿ ಅದು ಎಷ್ಟ ಆಯ್ ಅದ ಬೆಳಗ್ನ ಕೆಲ್ಸ ಮಾಡಕತ್ತಿನಿ. ಫೋನ್ ನೋಡಿನಿ ಮುಂಜಲ್ ನೋಡನಿ ಏಳುವರೆಗೆ ಎಂಟೂವರೆಗೆ
ಹಾಗಾಕೆ ಹಂಗಂದ್ರೆ ಕೆಲ್ಸನೇನ್ ಅವಾಗ ಬಂದ್
ಹ್ಮ್ ಕೆಲ್ಸ ಮಾಡಕತ್ ಹಚ್ಚಿನಿ ಹತ್ತು ಗಂಟೆಗೆ ಒಳ್ಳೆ ಹಚ್ಚಿನಿ ಮಧ್ಯಾಹ್ನದಾಗ ಆಚ್ಚ ಮಾತಾಡ್ತೀನ್ ತೊಗ ಅಂತ ತಂದ್ರ ಮತ್ತೆ ಮಧ್ಯಾಹ್ನದಾಗ ನಚ ನೀ ಪೋನ ಎತ್ತಲ್ಲ.
ಅಂದ್ರೆ ಕೆಲ್ಸಲಿಂದಾನೇ ಅವಾಗ ಬಂದಳ.
ಹಾ
ಕೆಲಸಲಿಂದನೇ ಆವಾಗ ಬಂದಾಳ.
ಹಂಗಂತಿಯಾ
ಹ್ಮ್
ಇವಾಗ ಅಲ್ಲಿ ಬೆಂಗಗಳೂರ್ ಗದಳೆಂತ ಲಕ್ಷ್ಮೀಕಿ.
ಹೌದೌದು ನನ್ ಅದೇ ಡೌಟ್
ಅದೇ ನಮ್ಗು ಅದೇ ಡೌಟ್ ಇಲ್ಲಿದ್ರು ಇವಾಗ ಎನಿ ಟೈಮ್ ಫೋನ್ ಹಚ್ಚಿ ಮಾತಾಡ್ತಿದ್ಲು.
ಎಲ್ಲಿದ್ರೆ ಮನೇಲಿದ್ರೆ ಫ್ರೀ ಅಲ್ಲ.
ಹಾ ಫ್ರೀ ಎಲ್ಲ ಹೇಗಿದ್ರ ಬೆಳಿಗ್ಗೆ ಹಚ್ಚ ಹತ್ತಾಳ ಸಾಯಂಕಾಲ ಹತ್ತು ಅನ್ನಂದ್ರ ಮ್ಯಾಗ ಮಿಸಸೇಜ್ ಮಾಡ್ತಾ ಮತ್ತೆ ದಿನದಾಗ ಎಷ್ಟು ಈಗ ನಾ ೈದು ದಿನ ಸತತವಾಗಿ ಎಚ್ಚಕತಿ ಒಟ್ಟ ಎತ್ತಕತಿಲಿ
ಹೂ ್ಯಟಿ ಮೇಲೆ
ಹೂ ಹೂ ಹೂ ಅಂದ್ರೆ ಹೋಗ್ಯೇಳ ಅಂದಂಗ ಆಯ್ತ
ಹೂ ಅದೇ ಟೈಮ್ ನಲ್ಲಿ ಅದೇ
ಹೂ ನಮ್ಗಿದ್ರರು ಹೋಗ ಬಂದನಿ ಅಂತ ಹೇಳಳ
ಇಲ್ಲೆಲ್ಲ ಡ್ಯೂಟಿ ಮೇಲೆ ಆಳ ಅದಕ್ಕೆ ಫೋನ್ ರಿಷೀವ್ ಮಾಡಿಲ್ಲ ಅವಳು ಏನೋ ವರ್ಕ್ ಮಾಡ್ತಿರ್ಬೋದಲ್ಲಿ
ಹೌದಾ ನಾ ಹೋದ್ರೆ ಈ ತರ ನಾನ್ ಮಾಡಾಕತ್ತೀಿನಿ ಹಿಂಗ ಇದೀನಿ ನನ್ಗೆ ಮಧ್ಯಾಹ್ ಟೈಮ್ಾಗ ಎತ್ತಕ್ ಆಗಲ್ಲ ಹ ಅಂತೇರ ಹೇಳ್ಬೇಕು ನಾನ್ಿದ್ರೆ ಹಚ್ಚದ ಹಚ್ಚದೆ ಹಚ್ಚದ ಹಚ್ಚಕತ್ತತಿನಿ ಬೆಳಿಗ್ಗೆ ಆಚ್ಚಿನ ಹತ್ ಗಂಟೆಗೆ ಹೂ ಆಯ್ತು ಮಧ್ಯಾಹ್ನದಾಗ ಮಾತಾಡಮ್ಮ ಅಂತ ಹೂ ಅಂದಿನಿ ಮ ಮಧ್ಯಾನ ಹಚ್ಚಿದ್ರು ಏತಕ್ಕ ತಯಾರು ಇಲ್ಲ ಆಕಿ
ಆಕಿ ಡ್ಯೂಟಿ ಮೇಲೆ ಇದ್ರ ಹಾ ಇದು ಮಾಡಲ್ಲ ಒಂದ್ಂಟ ಟೈಮ್ ಓಟಿನ ಮಾಡ್ತಿರ್ತಾಳ ಏನ ನಮಗೂ ಗೊತ್ತ ಗೊತ್ತಿಲ್ಲ ಆಲ್ಮೋಸ್ಟ್ ಬಟ್ ನನಗ ಅಲ್ಲಿ ಬೆಂಗಳೂರು ಗೊತ್ತಿರೋ ಪ್ರಕಾರ ಹೇಳ್ತಾ ಇದ್ದನಿ ನಾನ್
ಇಲ್ಲ ಹೋಗಿದ್ದೆ ನಿಜೇ ಇರ್ಬೋದು ಹುಡು ಇಲ್ಲವ ನಾನ್ ಈ ತರ ಬಂದೇನ್ಿ ರೇಣಕ ಈ ತರ ವರ್ಕ್ ಮಾಡಕತೀನಿ ಹಿಂಗ ನನ ಮಧ್ಯಾಹ್ದಾಗ ಫೋನ್ ಎತ್ತಕ್ಕಗಲ್ಲ ಇಂತ ಟೈಮ್ಾಗಗ್ ಹತ್ಂದ್ರನ ಅಂತ ಟೈಮ್ನ ಆಚರ ಮಾ ತಡಬೋದಲ್ಲ ಹೂ ನೀ ಏ ದುಡೋದ ನ್ ದೊಡ್ ವಿಷಯನ ಮತ್ತ ದುಡಿಯೇಬೇಕೇಕಲ್ಲ ನಾ ದುಡ್ಯ ಇತವಲ್ಲಲ್ಲಾ ಮೂರ್ ಸಾವಿರ ರೂಪಾಯಕ ಹೊಂಟಿವವಿ ದಿನಾ ಹೋಗಲ್ ದಿನ ದಿನ ಬರೋದು ಮಾಡ ಕೆಲ್ಸಕ್ ಹೇಳಿದ್ರ ಆಕಿ ಹೇಳಲ್ಲ ಯಾಕಿರ್ಲಿ ಬಿಡ ಅಂತ ಕೇಳಿಲ್ಲ ನಾನು
ಹೌದಾ
ಹೂ ನೀನ್ಚ್ಚಲಕ್ಕ ಏ
ಇಲ್ಲ ನಾ ಹಚ್ಚ ಇಲ್ಲ ನೋಡಕ ನಾ ಒಟ್ಟೆ ಹಚ್ಚಲಕ್ಕೆ
ಅದ ನಾನ್ ಆಚೀನ್ವ ಮಧ್ಯಾಹ್ನದಾಗ ಆತೀನ್ಿ ಅತ್ಲೆಲ್ಲ ಹಾಕರ್ಲ್ ಬಿಡ ಅಂತ ಹೇಳಳ್ಗಿಸಿ ಬಿಟ್ಟೆ ನೋಡು
ಮತ್ತೇನು ಏನ್ ಮಾಡ್ತಿದ ಅಂತನೂ ನನಗ್ ಗೊತ್ತಿಲ್ಲ
ನೀವು ಮಾಡದ್ಲಿ ಮಾಡ್ತ್ರಿ ಹಬ್ಬದಾಗ
ಹೂ ಇದ್ರಾಗ ಇವಾಗ
ಹೂ
ಇವಾಗ ಮಾಡ್ಯಲ್ಲ ನಾ ನಾವು ಶಶಿ ಹಬ್ಬದಾಗ ಮಾಡ್ತೀವಿ
ಶಶಿ ನಿಮ್ ಹಬ್ಬದ ಮಾಡ್ತಾರೆನಾ ಹೂ ಹೂ ಇಲ್ಲ ಈ ಹಬ್ಬದಾಗನ್ ಮಾಡ್ತಾರೇ ನೀವಂದಿ
ಇಲ್ಲ ಮಾಡಲ್ಲ
ಹಾ ಹಾ ಹಾ ಹಾ
ಹೂ ಶಶಿ ಹಬ್ಬ ಮಾಡ್ತೇರ
ಹೌದಾ ಅಲ್ಲೇಲ್ಲ ಅಲ್ಲೇದು ಏನ್ ಆಡಲಿಲ್ಲ ನಿಮ್ ತಂಡ ಒೊಳಗೇ
ಏನಕ್ಕ
ಅಲ್ಲ ಅಂತಾರಲ್ಲ ಆತ್ರ ಆಡಲ್ಲ ಆತರ ಈ ತರ ದೇವ್ರದೆ ಎಲ್ಲಾ ಕುಂದರ್ಸ್ತ್ರ ನಂಗ
ತರ ದಿನಗಳು ಮಾಡ್ತಾರ
ಹಾ ಹಾ ಏನ್ ಮಾಡಕತಿ ಬಟ್ಟೆ ಒಲಕತಿ ಏನ್
ಹೌದಕ್ಕ
ಹಾವ ಬಟ್ಟಿನ ಒಲೆಕಬರತನಿನಗ
ಬಟ್ಟಿ ಹೊಲಿತೀಿನ
ಹಾ
ಬಟ್ ಹ್ಮ್ ಬ್ಲೌಸ್ ಅವೆಲ್ಲ ಒಲೆಕ್ ಬರಲ್ಲ
ಸೋಮ್ ನಿನ್ವರ ನೀ ಎಡಕೊಂತ ಅಲ್ಲ
ಹಾ ನನ್ನ ಹಿಡ್ಕೊಳ್ಳೋದು ಮಾಡೋದು ಮನೇದು
ಡ್ರೆಸ್ ಫಿಂಗ್ ಮಾಡಕದ ನಿ ಮ ಮಕ್ಕಳ ಫ್ಯಾನ್ ರದರು ವಲಿಗೆ ಹಾಕದ ಯಾವರ ಸೀರೆ ದಂಡಿ ಹಾಕದ್ರ ಹಾಕದ ಸ ಕಷ್ಟೇ ಮಾಡ್ಿಕಂದ್ರೆ ಈಗ ಇನ್ನೊಬ್ರಿಗೆ ಮೂವತ್ ನಲ್ವತ್ ರೂಪಾಯಿ ರೊಕ್ಕ ಕೊಡಬಹದು್ ನಮ್ಮನ್ಾವ
ಹೌದೌದು ಇದು ಕರೆಕ್ಟು
ಎಷ್ಟು ಈ ಇನ್ನೊಬರು ತಾಕು ಈ ನಮ್ಮ ಈ ನಮ್ಮ ಮನೆಯವಾರ್ ನೀವು ಒಂದು ಪ್ಯಾಂಿಗೆ ಹೊಲಿ ಕೊಡಬೇಕಂದ್ರೆ ಗಂಡ ಮಕ್ಳ ಪ್ಯಾಂ ಐವತ್ತು ರೂಪಾಯ ತೋಂತಾರೆ ಇಲ್ಲ ನೈಟ್ ಪ್ಯಾಟ್ ತಗೊಂಬಂದ ಅಂತಸ ದ ಅದಕ್ ನೈಟಿವ ನಟಿ ಒಲ ಕೊಡ್ಬೇಕಂದ್ರೆ ಐವತ್ತು ರೂಪಾಯಿ
ಹ
ಮಾಡ್ಕೋಬೇಕು ನಮ್ಮನ್ನು ಅವರು
ಹ್ಮ ಹ್ಮ್ ಹಾ ಅಷ್ಟ ಆದ ನಾ ಅದ್ ನೈಟ್ ಪ್ಯಾಂಟ್ ಆರ್ತಿ ಬಂದ್ರೆ ಹಿಡಿತೀನಿ ಬಟ್ ಮನ ಅ
ಈ ತರ ಏನಾರ ಅವ್ರ ಈ ಕಾಲ ಲಾಂಗ್ ಉದ್ದಾಗಿತ್ತು ಅಂತಂದ್ರೆ ಕಟ್ ಮಾಡಿ ಒಂದು್ ಕೊೂಡ ಅಂದ್ರ ಕಟ್ ಮಾಡಿ ಒದ ಕೊಟ್ರ ಐವತ್ತು ರೂಪಾಯಿ ಹ್ಮ್ ತರ ಗಂಡ್ಮಕ್ಳ ಬಟ್ಟಿ ಬಾಳ್ ಸುಟ್ಟಿ ಅವ ಹೇಣಮಕ್ಕಳುಕಿನ್
ಹೌದಾ
ಹ್ಮ್ ಬಟ್ಟೆಲ್ಲರಿಗೆಗ ಏನ ವಾ ಸಿಕ್ಕಪಟ್ಟಿರಕಕ್್ರ ಏನೋ ಕುೂ ತುಲಿಬೇಕಕ್ ಹನದಷ್ಟೇ ಹ್ಮ್ ಅವರು ಹೊಳ್ತರ ನಾ ನ ಮಾಡ್ತೀನಿ ನಾನು ಬಟನ್ ಅಂತ ಹೇತಾರಲ್ಲ ಬಟನ್ ಬಿಡಿತೀನಿ ಮ ಇಸ್ತ್ ಹೊಡಿತನಿ ಪಿಕೋ ಹಾಕ್ ಕೊಡ್ತಿವು ಇದು ಓರ್ಲಕ್ ಹಾಕ್ ಕೊಡ್ತನಿ ಪ್ಯಾಂಟ್ಗಳಿಗೆ ಹೆ ಅಂಗಿಗಳಿಗೆ
ಹೊರ್ಲಾ ನೀವೇ ಹಾಕೋತೀರಾ ಮನೇಲ್ಲೇ
ಹ್ಮ್ ಹೊರ್ಲಕ್ ಅ್ ಮೀನ್ ಅದ್ ಪ್ಯಾಂಟ್ ಒಳಗಿ ಅವಕ್ ಅಂಗಿಗಳಳಗೆ ಒಳಗ ಆಾಕ್ತಾರಲ್ಲ ಹ್ಮ್ ಹ್ಮ್ ಮಷೆ ಆತ ತಮ್ಮ ಆಾ
ಶಾಪ್ ದೊಡ್ಡ್ದ ಆದಂದೆ
ಬರ್ತಾರ ಬಟ್ಟಿ ಒಂದ್ ವಾರದಾಗ ಎಷ್ಟ ಒಂದ್ ಆರ್ ಸಾವಿರಪದನ ಬಟ್ಟಿ ಹೊಲ್ದರ್ನು
ಮೂಡಗ ಏನ್ ಮಾಡೆ ಒಲೆಯವರಿಗೆ ಲಾಸ್ ಇಲ್ಲಕ್ಕ
ಆಾ
ಒಳ್ಳ ಅರಿಗನ್ ಲಾಾಸ ಇಲ್ಲ ಅಂದ
ಒಲ್ಯರ್ಗ ಏನ್ ಲಾಸ್ ಇಲ್ಲ ಆದ್ರೇನ ಕುೂ್ ತೊಲಿಬೇಕು ನೋಡು ಹೊಲಯದಕನೆ ಕುೂ್ ತೊಲಿಯಕೆ ಆಗ್ಲ ಬಿಟ್ಟು ಬಿಡ್ತಾರ ಬರಬರು
ಹೌದೌದು
ಹ್ಮ್ ಕುೂಣಕಲಿಬೇಕಷ್ಟೇ ಹಾ ಮತ್ತ ಜೀವನ್ ನಡಿಬೇಕಲ್ವಾ
ಹ್ಞ
ಆರಾಮ್ ಎಲ್ಲಿ ಹೋದಾರದಂಗಗೆ ಇಲ್ಲಿ ದೂರಾಗಿರ್ತವಲ್ಲ ಆತರ ಮಾಡ್ಕೊಂಡ್ರೆ ಏನ್ ಕಷ್ಟ ಇಲ್ಲ ಅರಾಮ್ ನಳ್ಳಳಾಗಿತ್ತ ಜೀವನ ಅಲ್ಲ ಸ ಕಷ್ಟಪಡಬೇಕಕ್
ಹ್ಮ್
ಹ್ಮ್ ಆರಾಮದಾರ ಅವರ ಅವ್ರಲ್ಲಾರ ಏನು ಹುಣ್ಸಿಗೆ ಕಡೆ ಬಂದಿಲ್ಲ ನೀ ಮತ್ತಳ್ಳಿ
ಹ್ಮ ಬಂದೇ ಎಲ್ಲ ನಾನ್ ತಿರುಗಾಡುದಿಲ್ಲ.
ಹ ಹೌದಲ್ಲಾ ಅವತ್ ಬೈಂದಿದಲ್ಲ ಅವತ್ತೇ ಲಾಸ್ಟೆನಾ ಅವತ್ ಸುರ್ಕೂರ್ ಬಂದಿದ್ದ್ಯಲ್ಲ.
ಹೌದು
ಮತ್ತ ಒಳ್ಳು ಹೋಗಿಲ್ಲ ಯಕಡಿ.
ಇಲ್ಲಕ್ಕ ಎಲ್ಲಿ ನಮ್ಮ್ ಮನೆ ಬಿಟ್ಟು ಎಲ್ಲಿ ಕದಲಂಗಿಲ್ಲ.
ಹ್ಮ್ ಹ್ಮ್ ಹ್ಮ್ ನಿಮ್ಮ್ ಯಜಮಾನ್ರು ಬಂದಾರ ಯ ಕಡೆ ಕಾರ್ಕೊಂಡ್ ಹೋಗಿಲ್ಲಾ.
ಯಜಮಾನ್ರು ಬಂದಿದ್ರು ಹೋಗಿದ್ವಿ ಈ ಕಡೆ ಕೊಡೆಕಾಲ್ ಕಡೆ.
ಈ ಕಡೆ ಬಂದಿದ್ರಿ.
ಹ್ಮ್
ಹಾ ಹಾ
ಸ್ವಲ್ಪ ಕೆಲ್ಸ ಇತ್ತ್ ಅ ಕಡೆ.
ಹಾ
ಬಂದಿದ್ವಿ
ಹ ಅದಾ.
ಹ್ಮ ಮತ್ತೆ ವಾಪಸ್ ಬಂದ್ವಿ. ಹಾಗೆ ಎಲ್ಲಿ ಬೇರೆ ಕಡೆ ತಿರ್ಗಾಡ ಅದಕ್ಕ ಏನಿವ ಫ್ಯಾಮ್ಲಿ ಅದ.
ಫ್ಯಾಮಿಲಿ ತಗೊಂಡ ಹೋಗಕ್ ಮತ್ತ ಮತ್ತೆ ಹೋಗಕ್ಕೆ.
ಸಣ್ಣ್ ಹುಡುಗರ ಆತದ.
ಸಣ್ಣ ಹುಡುಗರು ಇವ ಇವಕ್ಕೆ ಸಣ್ಣ ಹುಡುಗರು ತಗೊಂಡೆ ಹೋಯ್ ಬರಬೇಕು.
ಹ್ಮ್ ಸಣ್ಣ ಹುಡುಗರ ಹತ್ತಾರ ಅವ್ರಿಗೆ ನೋಡ್ ಮಾಡದು.
ಹ ಅವು ಕರ್ಕೊಂಡ ಹೋಗರು ಮತ್ ಹಂಗೆ ಎಲ್ಲಕ್ಕ ಎಕಡೆರ್ ಎಕಡೆ ನಮ್ ಹುಡುಗ್ರ ಅಂತ ನಿಂತ್ ಬಿಡ್ತ್ ರ್ತಾರ್ ನೋಡು ತಯಾರಾಗಿ ಸಂಯ್ತರ ಬಂತಂದ್ರ ಬರ ಉುಂಚಿಗ್ ಹೋಗ ಪಕ್ಷ ತೆಗೆಸ್ತಿಲ್ಲೇನು ಅಂತಾರ ನಮ್ದ.
ಹ್ಮ್
ಹ್ಮ್ ಇವತ್ತೊಂದಿನ ಕರ್ಕೊಂಡ್ ಹೋಗ್ಬೇಕು ನಮ್ಗ್ ಪಪ್ಪುಸ್ ತಿನ್ಸ್ಬೇಕು ಬಿರಿಯಾನಿ ತಿನ್ಸ್ಬೇಕು. ಹಾ ನಿಂತು ಬಿಡ್ತಾನ ಅವ ನಮ್ಮ ಸೊಟ್ಟ.
ಹ್ಮ ತ ನ್ನೋ ಹುಡುಗರು ಅವ ನೋಡ್ ಇಷ್ಟಕ್ಕ ಹಿಂಗವು ಮಕ್ಕಳ ಎಂತ ಬೆಳದಿದ ಅವ
ಹ್ಮ್ ಯಾಕ ಕರ್ಕೊಂಡ್ ಹೋಗಲ್ಲ ನ ನೀನಾದ್ರ ಹೊಗ್ತ್ಯ ನಮ ಕರ್ಕೊಂಡ್ ಹಾ ನಮ್ಮನ್ಯಾಕ್ ಕರ್ಕೊಂಡ್ ಹೋಗಲ ನೀನು.
ನಾವು ಪಪ್ಸೆ ತಿನ್ಬೇಕಂತ ಏನು ಗೊತ್ತದ ಅಂತ ಅವನ್ಗಹೇಳಿ.
ಅವ್ರಿಗೆಲ್ಲ ಗೊತ್ತು ಎಲ್ಲ ಏನ ಫೋನ್ ನೋಡಿ. ಫೋನ ಇಂದಾನ ಎಲ್ಲಾ ಮಕ್ಕಳ ಅದಕ್ಕ ಬಾಳ ಅಟಚ್ ಆಗಿಬಿಟ್ರಲ್ಲ.
ಹೌದು
ಹ್ಮ್ ನೋಡಿ ನೋಡಿನಿ ಆಯ್ತು ನನ್ಗ ಅದು ಬೇಕು ನನಗಿದು ಬೇಕು ನಾ ಹಾಂಗ್ ಮಾಡತ್ನಿ ಹಿಂಗ್ ಮಾಡ್ತಿ ನಿ ಅಂತ ಹೇಳ ನಿಂತ್ ಬಿಡ್ತಾರ ನೋಡ್ ಗಲಾಟ್ಟಿ ನಮ್ ಪಾರಂತ್ರ ಇನ್ನ ನಮ್ ಅವಿಯಾರ ಸುಮ್ ಅತ ಇಲ್ಲಂತಂದ್ರ. ಅವನಿಗ್ ಮಾತ್ರ ಏನ್ ಬೇಕಂತಾನ ಅದು ಕೊಡದಬೇಕು.
ಮಕ್ಕಳ ಹಿಂಗದ ಗಂಡ ಮಕ್ಳು.
ಹ ಅಷ್ಟ ಅಡ್ಡಿ ಸಣ್ಣ ಅಡ್ಡಿ ಅಲ್ಲ ಬ್ಯಾಡ ಅಂದ್ರೆ ಹೊಟ್ಟೆ ಕೇಳಲ್ಲ ಮನಿ ಸೈ- ಲ್ ಬೇಕು ಸೈಕಲ್ ಬೇಕಂದ ಸೈಕಲ್ ತಗ್ಂಬಂದಿವಿ ಮೂರ್ ದಿನ ಕಂಟಿನ್ಯೂ ಆಡಿ ಆಡಿ ಆಡಿ ಕಟ್ಟಿ ಮೂರ್ ಮೂ ಗ್ ಇಟ್ಬಿಟ್ನಾ ಆಕಡೆ.
ಹ್ಮ
ಎರಡು ವರೆ ಸಾವಿರ ರೂಪಾಯಿ ಕೊಟ್ ತಗೊಂಬಂದನಾ ತಗೊಂಬಂದು. ಇನ್ನ ಈ ಒಂದನೇ ತಾರೀಕ ಬಂದಿಲ್ಲ ಈ ಒಂದನೇ ತಾರೀಕ ಬಂದ್ರೇನ ಮೂವತ್ತನೇ ತಾರೀಕ ಬಂದ್ರೆ ಒಂದ್ ತಿಂಗ್ಳ ಅತತ ತಂದ. ಹ
ಹ್ಮ್..
ಈಗ ಆಗಡೆ ಕಡ್ಡಿ ಮುರ್ದೈತನ ಪಪ್ಪ ಮಾಡಸ್ಕೊಂಬ ದಿನ ಕುಳೋರ್ಕನ ಹೋಗು ವಿಶ್ಕನ ಹೋಗು ಮಾಡ್ಸಿ ಮು ಡು ನೋಡ್ಕೊಂಡ್ ಸೈಕೆಲ್ ಅಂತ ಇದ್ರ ಬಟ್ಟೆ ಒಲಿ ದಿನಾ ಬಟ್ಟೆ ವಲ್ಯಕ್ ಕುಂದ್ರಕತನ ಹಂಗಾಗಿಶಿ ಹಬ್ಬ ಮುಗಿಲಿ ಹಬ್ಬ ಮುಗ್ ಮಾಡಸಕ ತಿತನ ದಿನ ಆತನ ಸಾಲ ಅಂತ ಬರೋ ಇವತ್ ಮಾಡಿಸ್ ಕಮ್ ಬಂದಿಲ್ಲಿ ಸೈಕಲ್ ನ ನನ್ಗ್ ಗೊತ್ತೊತ್ತ ತಗ ನಿ
ಹ್ಮ್ ಆಯ್ತು ಹ್ಮ ಆಯ್ತು ತಕೊ ನಿನ್ ಬರೀ ಸುಳ್ಳು ಹೇಳಳ್ತ್ರಿ ನಾ ಸಾಲ ಕಳಸ್ತರೀ ನೀವಂತ ಮೋಸ ಮಾಡಕಾತಾಡ್ದ ನನ್ನಅದನ್ನ ಅಂತಹೇಳಿ ನಿತ್ ಬಿಡ್ತ ಹ್ಮ್ ದಿನ ಅಳ್ತಾ
ನನಗ್ ಗೊತ್ತಾಗ್ಬಿಡತ್ತ ಈಗ ಮಾಡ್ಸ್ಕೊಂಡ್ ಬರ್ಲತ್ತೇಳಿ
ಹಾ ಮಾಡಿಸ್ಕೊಂಡು ಬರಲ್ಲ ಅಂತ ತನಿಗೆ ಗೊತ್ತಾಗಬಿಟ್ಟದ ಅತ್ತಂದ ದಿನ ಬಂದ್ ಅಪ್ಪ ಮಾಡ್ ಮಾಡಿಸಿ ಕೊಡ್ಬೇಕು
ಬರಿ ನಮ ಹಬ್ಬಕ್ ಬರ್ರಿ ನಾಳೆ ಒಂದನ್ ಬಿಟ್ ನಾಡ್ದ ಲಕ್ಷ್ಮಿ
ನಾಡ್ದ ಹೌದ ಅಕ್ಕ ನಮ್ ಕಡೆನು ಅದ
ನಿಮ್ ಕಡೆನು ಆದ ಅಲ್ಲ
ಹ್ಮ್ ನಮ್ಮೂರಾಗು ಮಾಡ್ತಾರಲ್ಲ
ಹಾ ಹಾ ಹಾ
ಕಡೆನು ಮಾಡ್ತಾರೆ ಹ್ಮ್ ಏನ್ ಮಾಡಣ ಆಯ್ತಾಯ್ತಕ್ಕ